ಬರತಂದ್ರ ನೋಡ.
ನೀ ಮಾಡಿದ್ದೆ ಅವ್ರಿಗೆ.
ಮಾಡಿದ್ನ ಹ ಆಯ್ತ.
ಹೌದಾ ಏನಂತ ಹೇಳಿದ್ರು.
ಎಲ್ಲ.
ಹ್ಮ್.
ಅಂದ್ರೆ ರೂಮು ಒಂದ್ ಬೈ ಹೆಚ್ ಕೆ ಐತ ಅಂತೇ ಮನೆಯಲ್ಲಿ.
ಹ್ಮ್ ಹಂ.
ಅಂದ್ರೆ ಅವರು ಐದ್ ಸಾವಿರದ ನಾನೂರ ಒಂದ ಹೆಚ್ ಕೆ ಅಂದ್ರೆ. ಒಂದ ರೂಮು ಅಲೋ.
ಹ ಹಾ.
ಒಂದ ರೂಮ್ ಒಂದು ಹಾಲಗೆ. ಎರಡ್ ರೂಮು ಒಂದ ಬೆಡ್ ರೂಮು ಒಂದ ಹಾಲು ಒ ಕಿಚನ್ ರೂಮ್ ಇವ ಮೂರು ಇರತ್ತ ಒನ್ ಬಿಹೆಚ್ಕೆ ಅಂದ್ರೆ.
ಇನ್ನು ಐದು ಸಾವಿರಾ ಅಂತಾನಾ.
ಹ್ಮ್ ಐದ್ ಸಾವರದ ನಾನ್ನೂರು.
ಬಾಳ ಆಗತ್ತೆ ಮಚ ಕಮ್ಮ್ ಮಾಡೋಣ ಒಂದ ನಾಲಕ್ ಸಾವರಾ.
ಆ ನಾಲಕ್ ಸಾವರಾ ಕಮ್ಮ ಮಾಡ ಅಂತ ಹೇಳ್ಬೇಕಾ.
ಹ್ಮ್
ನಾಲಕ್ಕ್ ಸಾವರ ಅಂದ್ರೆ ಆಗಲ್ಲಂತರ ಅವರು ಹೆಂಗಂದ್ರೆ
ಯಾಕ
ಇವಾಗ ನೀನ್ ಧಾರವಾಡಲ್ಲಲ್ಲಿ ಇರೋದಲ್ಲ ಇವಾಗ ನೋಡು.
ಹ್ಮ್
ಐದ್ ಸಾವಿರದ ಈಗ ಐದ್ ಸಾವರದ ನಾನ್ನೂರ್ ಹೇಳ್ಯಾರ್ ಅದರಲ್ಲಿ ನೀವ ಎಷ್ಟ ಜನ ಇರ್ತಿರಿ ಗೊತ್ತಾ ಮೂರ್ ಜನ ಅಥವಾ
ಹ್ಮ್
ನಾಲಕ್ಕ ಜನ ಇದ್ರ ಅಂದ್ರೆ
ಹ್ಮ್
ಒಬ್ಬರಿಗೆ ಎಷ್ಟ ಬಿಳತ್ತ ಗೊತ್ತಾ ಹ್ಮ ಐದ್ ಸಾವರದ ನಾನೂರ ಅಂದ್ರೆ
ಇದು ಬಾಗ್ಲೆ ನಾಲಕ್ಕ್ ಜನ ಅಂದ್ರೆ ಹದಿಮೂರ್ ನೂರಾ ಐವತ್ ಹದಿಮೂರ್ ನೂರ ಐವತ್ ಬೀಳುತ್ತೋ ಏನ್ ಜಾಸ್ತಿ ಬೀಳತ್ತಾ ನಿಮ್ಗ ಕಮ್ಮಿನೇ ಬೀಳುತ್ತ.
ಅಂದ್ರ ನಾಲಕ್ಕ್ ಜನ ಇರ್ಬೋದ ಏನ್ ಐದ ಜನ ಇದ್ರೆ ಆಗಲ್ವಾ.
ನಾಲಕ್ಕ್ ಜನ ಇರ್ಬೋದು ನಾಲಕ್ಕ್ ಜನನೇ ಇರ್ಬೋದು ಅಂತ ಹೇಳ್ತಾರ ಅವ್ರು.
ಹ್ಮ್
ಹ್ಮ್ ನಾಲಕ್ಕ್ ಜನ ಇದ್ರ ಅಂದ್ರೆ ಇಲ್ನೋಡು. ಹದ್ಮೂರ್ ನೂರು ಇದ್ರದ ಆ ರೂಮ್ ರೆಂಟು ಪ್ಲಸ್ ಮತ್ತ ನಿಂದ ಊಟದ್ದೋಂದ ಎರಡುವರೆ ಸಾವರ ಹಾಕು.
ಹ್ಮ್
ಮೇಸ್ಸಿಂದು ಮೂರ ಸಾವರದ ಎಂಟನೂರಾ ಐವತ್ತು ಐನೂರು ಪೆ ಲೈಬ್ರರಿ ಹಾ ಟೋಟಲ್ ನಾಕ್ ಸಾವರದಾ ನಾಕುವರೆ ಸಾವರದಾಗ ನಿಂದ ಒ ಒಂದ ತಿಂಗಳಿನ ಖರ್ಚೆಲ್ಲ ಹೋಗುತ್ತಾ. ಅದ್ ಬಿಟ್ರೆ ನೀನ ಊಟಾ ಅಂದ್ರೆ ಮೆಸ್ಸ ಇರತ್ ನೋಡು. ಮಿಸ್ ಮಾಡಲ್ಲ ರೂಮಲ್ಲೇ ಮಾಡ್ಕೋತಿವಿ ರೂಮಲ್ಲೇ ಐದಐದನೂರ ರೂಪಾಯಿ ರೇಷನ್ ತಂದ್ ಮಾಡ್ಕೋತಿವಿ ಅಂದ್ರೆ ಅದು ಎಷ್ಟ ಆಗುತ್ತೆ ಗೊತ್ತಾ ಅದು ಕಮ್ಮಿ ಆಗುತ್ತೆ ಇನ್ನು ಕಮ್ಮಿ ಆಗತ್ತೆ ಯಾಕಂದ್ರೆ ರೇಷನ್ ತಂದ ಮಾಡ್ಕೋತೀವಲ್ಲಾ ಮೂರ್ ಜನ ರೇಷನ್ ಹಾಕಿ ಮಾಡ್ತೀವಿ. ನಾವು ಹೆಂಗಿದ್ವಿ ಗೊತ್ತಾ ಅಲ್ಲಿ ನಾಲಕ್ಕ್ ಜನ ಇದ್ವಿ ನಾಲ್ಕ್ ಜನ ಮೂರ್ ಜನ ಇದ್ದೀವಿ ನಾವು ಮೂರ್ ಜನ ಅ ಅಂದ್ರೆ ಒಬ್ಬ್ರಿಗೆ ಹದ್ನೆಂಟನೂರ್ ಇತ್ತು ನಮ್ಗ ಇದು ರೂಮ್ ರೆಂಟ್ ಪ್ಲಸ್ ಐನೂರ ರೂಪಾಯಿ ತಿಂಗಳ ಖರ್ಚ ಹಾಕ್ತಿದ್ವಿ ಪ್ಲಸ್ ಇನ್ನೊಂದ್ ಐನೂರು ರೂಪಾಯಿ ಪೆ ಅಂದ್ರೆ ಮೆಸ್ಸ್ ಮಾಡಿದ್ವಿ ನೈಟ್ ಊಟದ್ದಷ್ಟೇ
ಹ್ಮ್
ಉಳಕಿದ್ದಲ್ಲಾ ರೇಷನ್ ಮೇನಲ್ಲಿದ್ದ ತಗೊಂಡ ಹೋತಿನಿ. ಇದು ಅಕ್ಕಿ ಇಕ್ಕೆ ಎಲ್ಲ ಮತ್ತ ಇನ್ನೊಂದು ಐನೂರು ರೂಪಾಯಿ ಲೈಬ್ರರಿ ಇದು ಆಯ್ತ್ ಮೂರ್ವರೆ ಸಾವ್ರದಾಗ ನಮ್ದ ಎಲ್ಲಾ ಖರ್ಚು ಹೋಗತೈತ್ ನೋಡಪಾ.
ಇಲ್ಲಾ
ಹ್ಮ ನಾನ್ ಲೈಬ್ರರಿ ಗಿಬ್ರರಿ ಮಾಡಿಲ್ಲಾ. ನಂದ ಎಷ್ಟ ಅಂದ್ರೆ ಎರಡ್ ಸಾವಿರದ ಎಂಟನೂರು ರೂಪಾಯಿ ಬರ್ತಿತಿ ನಂದ ಖರ್ಚ ಅಲ್ಲಿದ್ರೆ.
ಅಂದ್ರೆ ರೂಮ್ ಅಲ್ಲಿ ಇದ್ದೇ ನೀನು?
ನಾನ್ ರೂಮ ಅಲ್ಲೇ ಓದತಿದ್ದೇ ಅವ್ರುಲ್ಲಾರು ಲೈಬ್ರರಿ ಮಾಡಿದ್ರು.
ಹ್ಮ.
ಎಲ್ಲರೂ ಲೈಬ್ರರಿಗ್ ಹೋದ್ರೆ ರೂಮ್ ಒಂದ ಒಬ್ನೇ ರೂಮ ಅಲ್ಲಿ ಯಾರ ಬಿ ಇರುತಿದ್ರಲ್ಲ.
ಹ್ಮ್.
ಅಲ್ಲಿ ಹೋಗೋದೆ ಇಲ್ಲಿ ಓದ್ಬೋದಲ್ಲ ಇಲ್ಲಿ ಜಾಸ್ತಿನ ಟೈಮ್ ಸಿಗುತ್ತ. ಇಲ್ಲಿಂದ ಅಲ್ಲಿ ಹೋಗ ಅಲ್ಲಿ ಅದ್ ಮಾಡಿ. ಇಲ್ಲ ನಾವ್ ಆರಾಮ್ ರೆಸ್ಟ್ ಮಾಡ್ಬಹುದು ಓದ್ಬಹುದು.
ಹ್ಮ್.
ಮತ್ತ ನಮ್ಮ್ ಇಷ್ಟದಂತೆ ನಾವ್ ಏನಾದ್ರು ಮಾಡ್ಬೋದು. ಹ್ಮ್ ಹ್ಮ್. ಹ್ಮ್ ಅಲ್ಲಿ ಹೋಗಿದ್ವ ಅಂದ್ರೆ ಎಲ್ಲಾ ಎಲ್ಲತ್ತ
ಇವಾಗ ಹುಡುಗ ಹುಡುಗಿ ಕೊಡ್ತಾರ ಅಲ್ಲಿ ರೆಂಟ್?
ಅಯ ಹಂಗ ಕೊಡುಡ್ ಡೌಟ್
ಯಾಕೆ?.
ನೀವ ಹೋಗ್ತೀರಾ?
ಹ್ಮ್.
ನೀವ್ ಯಾರ್ಯಾರ ಹೊಂಟಿರಿ.
ಯಾರೆಲ್ಲಾ ನಮ್ ಫ್ರೆಂಡ್ಸ್ ಅವರು ಇದ್ದಾರೆ ಅಲ್ಲೇ
ಹ್ಮ್ ಹ್ಮ್.
ಇಲ್ಲ ಆ ತರ ಕೇಳಿದೆ ನಾನ್ ಕೊಡ್ಬೋದ.
ಡೌಟಪ್ಪಾ ನಂಗ ಏನ ಅನ್ಸಬಟ್ಟಿದಿ.
ಯಾಕೆನ್
ಏನ ಡೌಟು ಹಂಗಿದ್ರೆ ಯಾ ಯಾರ ಕೊಡ್ತಾರೋ ಹಂಗೆಲ್ಲಾ.
ಹೌದಾ
ಹ್ಮ ಇವಾಗ್ ಕೊಡ್ತಾರೆ. ಇಲ್ಲ ಅಂದ್ರೆ
ಫ್ರೆಂಡ್ಶಿಪ್ ಆಗಿದ್ರ ಫ್ರೆಂಡ್ಶಿಪ್ ಆಗಿದ್ರ ಕೊಡಲ್ವಾ? ಫ್ರೆಂಡ್ಶಿಪ್.
ಕೊಡಲ್ಲ ಹಂಗಿದ್ರೆ ಕೊಡಲ್ಲೊ ಹೆಂಗ ಕೊಡ್ತಾರ ಹೇಳು ನಾನೇ ನೀನೇ ಕಡೆಯಿಂದೋ
ಅಂದ್ರೆ ಅಂದ್ರೆ ಮದುವೆ ಆದ್ರ ಕೊಡ್ತಾರ??
ಹಲೋ.
ಮದ್ವೆ ಆಗಿದ್ರೆ ಕೊಡ್ತಾರಾ ಇಬ್ರು ಕೂಡಿದ್ರೆ
ಹಲೋ.
ಮದ್ವೆ ಮದ್ವೆ ಆಗಿಂದ ಕೊಡ್ತಾರೆ ಏನ ಅಂದೇ.
ಹಲೋ ಹಲೋ
ಹಲೋ ಹಲೋ
ಹಲೋ
ಹಲೋ
ಹಲೋ ಹಲೋ
ಹಲೋ ಮಾತಾಳೆ ಮಾತಾಡ್ಪಾ ಗುರು